ಸರಿ
ಊಟ ಆಯ್ತಿಲ್ರಿ
ಆಯ್ತ್ರೀ ಸಮೀರ್ ಬಾಯ್ ನಿಮ್ದು
ಹ ನಮ್ನ್ ಆಯತ್ ನೋಡ್ರಿ ಹೆಂಗ್ ಹಂಗ ಮುರದ್ರೀ ಅಲ್ಲೆಬ್ಬ ನಿಮ್ಮೂರಾಗ ಇವತ್ತ ದಪ್ಪಾನಾತಲ್ರೀ ಹೌದ್ರೀ ಎರಡ್ ಗಂಟೆಗೆ ಏನ್ ಮೂರು ಗಂಟೆಗೆ ಆತಂತಲ್ರಿ ಮೂರ್ ಗಂಟೆ ಕಡೆಕ್ ಆಗಿ ಬಿಡ್ದ ಅಂತಲ್ರಿದು
ಎಷ್ಟು ಜಲ್ದಿ ಮೂರಗಾ
ಹಾ ರೀ ಮೂರ್ ಗಂಟೇಗ ಆದ್ತಂತ್ರೀ ಯಾಕಂದ್ರೆ ಪೊಲೀಸ್ ಅವ್ರು ಆದೇಶ ಮಾಡ್ರಿ ಆದೇಶ ಪ್ರಕಾರ ರೂಲ್ಸ್ ಮಾಡ್
ಹೌದೌದು
ಮೊನ್ನೆ ಅಂದ್ರರಿ ಇವಾಗ ಆಗಳೆ ಹೋಗಿ ಕಾಶಿಂದ ಕಾರ್ಗಿಲ್ ಯುದ್ಧ ನಡೆದಿತಲ್ಲ್ರಿ ಮೋರಂದ್ದು ಎಲ್ರಿ
ಏನ್ ನಿಮ್ ಊರಾಗ ಏನ ಏನ್ ಅಗ್ಗಿಪ್ಪಗಿ ಆಗಲ್ಲನ್ರೀ
ಏ ಅಗಿ ಆಗಲ್ರೀ ನಮ್ಮೂರಾಗ ಯಾಕಂದ್ರ ಅಗಸಿ ದಾಟ್ತಾರಲ್ರೀ
ಹೌದೌದೌದೌದು
ಕೆಲೊಬ್ರು ಊರಾಗ ಅಗಸಿ ದಾಟ್ಲಿಕಾ ಅಂದ್ರ ಅಲ್ಲಿ ಅಗ್ಗಿ ಆ
ಅಲ್ಲಿ ಆತಾವೇನ್ರೀ ಅಗ್ಗಿ
ಆತಾವು ಇಬ್ರಾಹಿಂಪುರ ಐತ್ರೀ ಅಂಗಡಿಗೆ ಐತ್ರಿ ತೋರನಾಳಿ ಅಯ್ತೀ
ಕೊಂಡಿ ಉರ್ಸ್ಕೊಂಡಿಗೆ
ಅಲ್ಸಿದಾ ಆಡ್ತಾರೇನಲ್
ಹೌದೌದು ಕೆಲವೊಂದ್ ಊರಾಗ ಪದ್ದತಿ ಇರುತ್ತ ಕೆಲವಂದ್ ಊರಾಗ ಇರಲ್ಲ ಪದ್ಧತಿ ಅಷ್ಟೆ
ಯಾಕಂದ್ರ ಮೊದ್ ಲೈಸನ್ ಒಂದ್ ಇರ್ತಲ್ರಿ ಇದು ಇವಾಗ್ ಲೈಸನ್ ಮಾಡ್ ಅಂದ್ರ ಆಗಲ್ರೀ ಮೊದ್ ಲನ್ ಬರ್
ಮಾ ಮೊದಲ
ಹಾ ರೀ ಮತ್ತೇನಡದ್ರಿ ಮತ್ತೆನಿಲ್ರೀ, ನಿಂಬಣ್ಣಂದ್ ನಿನ್ನ ಬರ್ತಡೇ ಇತ್ರೀ ಈಗ ಪಾಲ್ಟಿ ಕಂಡ ಹೆಂಗ ಐತ್ರೀ ಎ ನಾವ್ ಬಾರಿ ಐತ್ ಬಿಡ್ರಿ ಸಜ್ಜಾಗತ್ರೀ
ಅದ್ ಚಂದ ಐತ್ರಿ ಹೇಳ್ಬೇಕ್ರೀ ಸೌಕಾರ ನೀವೆ ಮಳಿಗಿಳಿ ನಿಮ್ಮೂರ್ ಕಡೆಗೆ
ಈಗ ಆಗಲ್ ನೋಡ್ರಿ ಏನ್ ಮಳಿ ಮಾಡ ಆಗ್ಯದ ಮಳಿ ಬರ್ತ ಏನ್ ಮಾಡ್
ನೌದು ಪ್ಪ ನಮಗ ಒರ ಒಂದ ತರ ಆಗ್ಬಿಟ್ಟದ
ಹಾ ರಿ ನೋಡ್ರಿ ಮಾಡ ಎಲ್ಲ ಏನ್ವಾ ಮಳೆ ಬಂದ್ರೆ ಚಲೋ ಅದ ಇಲ್ಂದ್ರೆ ಮಳೆ
ಹ
ಹಾ ಮೂವಿ ತೋೊಂಡ್ರ ಮರ
ಒಂದ್ ತರ ಆದಲ್ಲ ಮರ ಮುಗ್ಮೇಾಲ
ಹ್ಮ್ ಯಾಕಂದ್ರೆ ಹೋಗ್ಬ ಬಿಡ್ಾರೀ ಬೇರೆ ಬೇರೆ ಬೆಂಗ್ಳೂರಲ್ಲಿ ನಲ್ಲಿ ಬಂದಿರ್ತಾರ ಪನ ಬೆಂಗಳೂರ್
ದ ತರ ಆಕತ್ ನನಗೆ ಅಳು ಬರ್ಕತ್ ಯಾಕ ಅದಕ್ಕೆ ಅಬ್ಬಾವ ಬಂದು ಕುತು ಮಾಲ
ಸಡನ್ ಊಿ ಬಿಡ್ತಾರಲ್ ಊರಿ ಊಡ ಾಲ ಖಾಲಿಖಾಲಿಿ ಬಿಡ್ತ್ ಜಾಗಗಳು ಎಲ್ಲ
ಹೌದೌದು ದೋಸ್ತರು ನಂದಿರ್ತ ಅವರು ನೋವ್ಬ ಬಿಡ್ತಾರ ಗಡಿ ನಾವ್ಯ್ತಿ ನೀವ್ಯ್ತಿಲ್ಲಯ ನೋಡಪಾ
ಹ ನಮ್ದು ಇಲ್ಲಿ ಆದ್ರೆ ನಮ್ದು ಇಲ್ಲಿ
ಏನ್ ಮಾಡ್ತ ನಾವು ಸ್ವಲ್ಪ್ ಬಿಜಿ ಆಗ್ಬೇಕು
ಹ ಆಗ್ೇಕ್ ಆಗ್ಕ್್ರೀ ಇದ್ರೀ ಬುರಾನವರು ಓತಾರ ಅಂತನ್ೀ ಬುರಾನವರು
ಅವರು ಯಾವಾಗ ಓತಾರ ಏನ ಲಗನ್ ಮುಸೊಂಡ್ ಹಓದ್ನ ಅಂತಂತಾನ ಏನ್ ಮಾಡ್ತಾನ
ಹೌದೌದ್ರಿ ಎಲ್ಲಿ ಲಗ್ನ ಕಾರ್ಡ್ ಲಗ್ನ
ಹೌದ
ನ ಕಷ್ಟ ಎಲ್ಲ ಸ್್ಮಂದಕ್ ಬಂದ್ರು ಪಾಡಾರ ಒಬ್ಬ ಕುರಿಗೆಗ ಪಗ ಬಂದಾಗ
ಮತ್ತತ್ ಒಬ್ಬನ ಅವ ಮಾಡ್ಬೇಕಲ ಎಲ್ಲ ಸುಂದ್ ಆ ಕಡೆ ಹೋದ್ರ ಈಗ ಅವ ಏನ್ ಮಾಡ್ಬೇಕು ನಿಂಗೆ
ಯ ಅಲ್ಲ ನಾವ್ನ ಗೊ ನಿಂಗ ಬಂದೆ ನಾವು ಹೋ್ತವೀ ಎಲ್ಲಾ ಒಬನ ಬ ಬಿ್ರ ಹೊರಲ್ ಗೋಗ
ಹೌದೌದು ಅವ ಬರ ಬರಲ್ಲಳ
ೋಗಲ್ರಿ ನಾವ ನಾವ ಯಕ ಹ ಹ್ಮ ಹಂಗಗೆ್ರಿ ಎಲ್ಲ ಹೋದ್ರ ಆ ಕಡೆ ಹೋಗಕ್ ಬೇಕಾವ್ರಿ
ಹ ಹಾ
ಬ್ಯಾಡಿ ಬಾಳ
ಮತ್ತೆನಣ್ಣ ಸಮಾಚಾರ
ಮತ್ತೇ ನನ್ ನೋಡ್ರಿ ಮತ್ ನಿಮ್ದು ಶೀ ರೂಪಾಯಿ ವೇನ್ರೀ ಈಗ ತೋತಾರಂತ ಜಾಂಡಾರ ಜಾಂಡಾರ್ ತೋತಾರ ಅಂತಲ್ರಿ ಟ್ಯಾಕ್ಟರ್
ಯಾವಾಗ
ಈ ಇವಾಗ ತೋತಾರ ಅತ್ರಿನ್ ನಂಗರ ಮೂ
ನಡತ್ರಿ ರೊಕ್ಕ ಪಕ್ಕ ನಮ ನಾವವು ನೀವು ಹೌದ ಹೌದಲ್ಲ
ಹ ಒಂದ ಹತ್ ಎಕ್ರ ಹೊಲ ಹಾಕತ್ತಾರ ಅಂತ ಇಲ್ಲ ಮಾಡ್ನ ಇಕಂದ್ರ ಅಲ್ಲಿ ಊರಾಗ ಹಾಕಿದಾರ ಅಂತಲ್ರರಿ ಇದ್ರ ಸಿಂಧಿಗ.
ಹೊಲಾ ಹಯಕೊಂಡ್ರ ಅಂತ.
ಒಂದ್ಳ ಏನೋ ಒಂದ್ ಎಡ್ ಡೆಕರೇಷನ್ ಮಾಡಿರಂತ ಹೊಲಾ ಅವನೇ.
ಸ್ವಂತ
ಆ ರೀ ಎಡ್ ಎಕ್ರೆ ಮಾಡ ನನ್ ಒಬ್ಬ ಆಗದೆ ನನ್
ಹೌದೌದು ಕಬ್ಬಿನ ಲಾಭ ಅದ ಅಂತಂತನಪಾ ಏನ್ ಮಾಡ್ಬೇಕು
ಹಾ ನೀರ್ ಇರ್ಬೇಕಿ ನೀರ್ ಎಂದ್ರರಿ ಲಾ ಇಲ್ಲ ದೊಡ್ಡ ನೀ
ನೀರ್ ಇರಬೇಕ ಬರಳ ಹಳ್ಳ ಪಳ್ಳ ಇರಬೇಕು ನಡತದೆ
ಹ್ಮ ಅವ್ರಗ ಯಾವ್ರೀ ಕಾಲುವೆಗಳು ನಡದಿದಾವ್ರೀ ನ ನ ನಮ್ಮ ಆದ್ರ ಇವತ್ತೊಂದು ಹಳ ಅದ ಬಗ್ಲ ಒಂದು ಒಳ್ಳೆ ಅದ ಒಳಿ ಲೇಶನ್ ಕಲೆಕ್ಷನ್ ತಗೋಗ್ಬೇಕ ಅಂದ್ರೆ ಕಂಡಪಟ್ಟಿ ಬೇಕ್ರೀ
ಹೌದೌದು.
ನಮ್ ಊರ್ ಬಡ್ರ ತೊಂದ್ರಲ್ಲ ನೋಡಿದ್ರ ಒದು.
ನಡೀತರಿ ಅವ್ರಿಗೆ ಏನು ಮಾಡಾ ಕಳಿಸಾರ ಹೌದಲ್ಲ.
ಹ್ಮ್ ಆರಾಮ ಆತ ನೋಡ್ರಿ. ನಂಗಿದ್ರ ಬಿಟ್ರೀ ಇ್ರ ಸಮೀರ್ ಮಾಡಿದ್ರಿ ಆರಾಮ್ ಲಾಭ ಆದದ್ರಿ ಮಾಡವಲ್ರರಿ.
ಮಾಡಟದರ ಆಸ ತಲಿಯಾದ ಪಾರಸ ಪುಷರಿ ಇಲ್ಲ ಅಟೆ.
ಹಾ ಅಷ್ಟೇ ಸ್ವಲ್ಪ ಬೇರೆ ಕಡೆಗೆ ಹೋದ್ರ ತಿಳರು. ಗೊತ್ತೇನ್ ಸಿನಗ್ ಗೊತ್ನ ಅಂತಂದ್ರ ಹ ರೀ. ಹಾ ರಿ ಸಿರಿಗ ಹೋಗ್ತೇನ ಅಂದ್ರ ರಿ ಅವ್ರ ಯಾರಿಗೆ ಬೆಟ್ಟೆ ಎಲ್ಲಾ ಕೂತ್ ಯಾರಿಗೆ ಬ ಬೆಟ್ಟಿ ಆಗ್ಲಾಕಾ ಹೋಗ್ತೇನ ಅಂತ.
ಮತ್ತ ಅಪ್ಪನ ಅದಲ್ಲ ನಿಮ್ಮೂರಾಗ ಹೆಂಗೋ ಯಾವ ತರಾ ಹೋಗ್ತಾನ.
ಇಲ್ಲಾ ಪಾ ನಾ ಬರಲ್ಲಾ ಹಾ ರಿ.
ಎಷ್ಟ ಹೇಳಣ.
ಯ ಒಂದ ಐನೂರು ರೂಪಾಯಿ ಕೇಳ್ಯನ.
ಹೌದು ಮತ್ತ ಅವ್ನಲ್ಲಿ ಇರ್ಬೇಕ
ಹ ಅವ್ರಿ ಹಳ್ಸ ಮೂರ್ ಸಾವಿರ ಅತ್ರಿ ಅವ ಸಾರಲ್ತ್ರಿ ಇನ್ನು ಒಂದ್ ಐದನೂರು ಕೊಡ ಅಂತನ್ರಿ.
ಏನು ಎಷ್ಟು ಈ ತರ ಈ ಸಣ್ಣ ವಯಸ್ಸಿಗೆ ಅತ್ತಲ್ಲ ಮಾಡಕ್ ಹೋಗ್ಬಳ ಸುಮ್ನೆ ಅಷ್ಟಷ್ಟು ಖರ್ಚು.
ಹಾ ರೀ ಏನು ಗಾಡಿದ ಚೈನ್ ಚೈನ್ ಪ್ಯಾಕೆಟ್ ಹೊಗೆತಂತ ರಿ ಗಾಡಿದು. ಅದ್ ಹಾಕ್ತಾನತ್ರಿ.
ಏನ್ ಮಾಡ್ತೇ ನನ್ಪಾ.
ಹಾ ರೀ. ಹ್ಮ ಏನ್ ಮಾಡ ಈಗೇನ್ ಹೊಲ್ತದ ಏನ್ರಿ ನಾಟ್ಯಾವ್ರಿ.
ಏನ್ರೀ.
ಹ್ಮ್ ಹರ್ತೀವಿ.
ಏನ್ ನಟಲ್ರಿ ಸ್ವಲ್ಪ್ ಇನ್ನ ಮಳೆ ಬಂದದ.
ಹ್ಮ್ ನೋಡ್ರಿ ಎಲ್ಲಾರ ಹದ ಬಿಡ್ ಏರ್ಮಳೆ ಕಾಲಲ್ ಹೋದ್ರಿ ನೀ. ಯಾಕಂದ್ರೆ ನಾಟ ಬೇಕ್ರೀ ಅವ ಮಳಿ ಗಿಳಿ ಚಲೋ ಬಂತ ಅಂದ್ರೆ ನಾಟಿ ಇ ಇದ್ರ. ಭರಸೆ ಇದ್ರಿ ಏಕಂದ್ರೆ ಮಳೆನೇ ಬಂದಿಲ್ಲಾ ಈಕಡೆ ಇದ ಐತೀರಿ ಮತ್ತೆ ಹೆಚ್ಚಗ್ ಬಂತದ್ರೆ. ಕಣ್ರಿ ಅಕ ಬೆಳಿ ನಾಶ ಆಗಿ ಬಿಡ್ತಾಡ್ರಿ. ಹಾ ಬೆಳಿ ವಿಮೆಾಕ್ಬೇಕ್ರೀ ಬೆಳೆ ವಿಮೆ ಹಾಕ್ಬೇಕ್ರಿ ಗರ್ಮೆಂಟ್ಡ್ಲಿ ಇನ್ ಬರ್ತ್ರಿ.
ಹಂಗೆ ಹಾಕ್ಬೇಕು ಅದಕ ರೊಕ್ಕಬೇಕಲ್ಲ ಹಾಕಾಕ.
ಏನ್ರೀ ಅಪ್ಲಿಕೇಶನ್ ಏನ್ ಅಲ್ರಿ ಡಾಕುಮೆಂಟ್ಸರ್ಬೇಕು ಆಧಾರ್ ಕಾರ್ಡ ರಿ ಒಂದ ಹೊಲದ ಪಾನಿ ರಿ. ಆಯ್ತ್ ಇಷ್ಟು ತಗೊಂಡ ಹೋಗೋಗಿ ಇಷ್ಟ ಹ
ಅ ನೀರಾವರಿ ಅದು ಇದ್ರ
ಏ್ ಒಯ್ದ್ ಕೊಡ್ತಾರೀ ನೀ ಹೋಗ ಹ್ ಕೊಟ್ಟ ಬರ್ರಿ ಹೆಂಗನ್ ಅಲ್ರಿ ಅದ ಮುಂದ ರೈತರ ಸಂಪರ್ಕ ಕೇಂದ್ರ ಅಂತ ಅಲ್ ಲ್ಲಿ ಹೋಗಿಷ್ಟ ಎಲ್ಲನ್ ಕೊಡ್ರಿ. ಇಲ್ಲ ರೀ ಇದು ಬೆಳವಿ ಮೇರಿ.
ಅದೇ ಕ್ರಾಪ್ ಇನ್ಸೂರನ್ಸ್ ಇಲ್ಲ. ಇನ್ಸುರನ್ಸ್ ಇನ್ಸೂರನ್ಸ. ಅದೇ ಅದೇ ಅದ್ ನೋಡಿದ ನಾನನ್ ನ ಪ ಲಿಸ್ಟ್ ಬಿಟ್ರ.
ಹೌದೌದು ಮತ್ ಆಗ್ಬೇಕ್ರ ನ್ ಎಲ್ಲ ಮುಂದಕ್ಕೆ ಬರ್ದ್ರ ಏನ್ಾಸ್ತಿ ಐತಂದ್ರ.
ಹೌದ ಹೌದು.
ಗೌರ್ಮೆಂಟ್ ಕೊಡದ್ರ ಒಂದ ರೂಪಾಯಿರ್ಕಲ್ರಿ ಏನ್ ಮಾಡಲ್ರಿ.
ಅದೇ ಮಾಡ್ಬೇಕು ಅದಕ್ಕಿಂತ ಹದಿನೇಳಳ್ನೂರ ಅಂತ ನಾಕೈದ್ಕಳ ಮತ್ ಐದ್ ಸಾವಿರ ರೂಪಾಯಿ ಬರ್ತತಿ.
ಇ ಮತ್ತಳಿ ಪರಿಹಾರ ಬರ್ತದೆ ನರ ರ ತಲ್ಲ ಟೋ ಎಷ್ಟು ಹೇಳ್ತಾರೆ ನರ ಕೆಲೊಬ್ರು ಹೋದೇನೆ
ಅಂದ
ಯಾರು ನಂದ್ರ ನಮ್ದ ಇ ಒಳ್ಳನ ಒಲ ನೀಲ್ಲ ರ ಬರ ಆಯಕಂದು
ಎಷ್ಟಾಗಿಿರಾಕ ನಂಟ್ರಿ
ಇ ದಖರ
ಯ್ತ ಆಕಿರನು ಅಷ್ಟು
ಹ್ಮ್ ಹೇತ ಏನ್ ಮಾಡ್ತರ ಮೂರಾಗ ಬೆಳದ ಹತಿ
ನಮ್ಮ್ ಮತ್ತ್ ನಮ್ಮ್ ಯಾದಗಿರಿ ಜಿಲ್ಲದಾಗ ಬೆಳಿ ಹತ್ತಿನ ಬೆಳಿತಾರೆ ಜಾಸ್ತಿ
ನಮ್ ಕಡೆ ಹ್ಮ್ ತೊಗ್ರಿ ಬೀಳ್ತಾರೆ ನಮ್ ಕಡೆ ಅಂದ್ರೆ ಹತಿರಿ ಅತಿ ಬಿಟ್ರ ಮ ಅತ್ತ ಹೇಳಿ ಇಟ್ಟ ಬಳಸಿ್ರ ಜ ಇಟ್ಟ ಹಾಕಿ್ರ ಜೋಳ ಆಗ್ತರಿ ಜಳ ಸಬರಿ ಸ ಅತ್ಯಂದ್ರ ಗಂಡಪಟ್ಟ ಆಗ್ತರ ಹ್ಮ್ ಆಲ್ಮೋಸ್ಟ್ ಹೊತ್ತಿನ ಆಗ ನಾವು
ಹಾ ಅದಕ್ ರೇಟ್ ಇಂತಟ ಬೇರೆ ಅದಕ್ ಇಲ್ಲ ತೊಗರಿಗ
ಆಟಾಟ ಒಂದೇ ಪೀಕ್ ಆಗ್ತರಿ ಎರಡ್ ಪೀಕ್ ಇದ್ರೇನ್ ಹೆಂಗನ ಇದ್ರರಿ ಎರಏನು ಸಲ ಒಂದೇ ಪೀಕ್ ಆಗ್ತರಿ
ಈ ಕೆಲವಬ್ರು ನೀರಾವರಿ ಅದಲ್ಲಿ ಇತ್ತಂದ್ರೆ ಏನಾದ್ರರು ಮಾಡ್ಬೋದು ಬಟ್ ಕಾನ ಡಿಪೆಂಡ್ ಆಾರ ಎಲ್ಲ ಸಂದಿ
ಹಾ ಜಾಗ ಹೆಂಗಂತ ಡಿಪೆಂಡ್ ಇಿ ನೋಡ್ರಿ ಯಾರನ್ ಮಸ ಕಕ್ತಿರ್ತಾರ ಎಷ್ಟು ಹೈರಾಣ ಅಂದ್ರರು ಅವ್ರಿ
ನತಪ್ಪಾ ರ ದರವ ಕೊಯ
ಅಲ್ ಮಕ್ ಮಕ್ಳು ಸಾಕಿದಂಗ ಸಾಕ್ಬೇಕಾದ್ರೆ ಮಣಸಿಕಾಯಿ ಹಾಕಿದ ಸ್ವಲ್ಪ ಐ ಜನ್ರಿ
ಮೊದ್ಲು ತಿಳ್ಕೋಬಕ್ ಅದ್ರ ಬಗ್ಗೆ ಮಾಹಿತಿ ಏಲ್ಲ
ಆಗಗ್ರಿಕಲ್ರ್
ಒಂದ್ ನಾಲ್ಕಕಡೆ ಮೆಡ್ಸನ್ಕ ಹಾಕಿದ್ರ ನೀಡಿಾರಂತ
ಹೌದ್ೌದ್ರಾ ರುದ್ರ್ರಿ
ಹೌದ್ ಹಾಕಿರು ಅವ್ರು ಒಂದ್ ವರ್ಷ ಬ್ಯಾಡಿಗೆ ಮೆಡಿಸಿನ್ ಕ ಹಕಿರು ಬ್ಯಾಡಗ ಅಂತ ಅದೆೆಲ್ಲಾಂದು ಕಲಾರ ಆತದೆ
ಹಾ ರ ಕಲರ
ಚ ಪಂಟ್ ಅವ ಎಲ್ಲಾಡಿದೀ ನೋಡ
ಹಾ ರೀ
ಅದ್ರಗೆಲ್ಲ ಕಲರ್ ಆಗ್ತದ ಅದ ಏನುೋ ಅವ್ರ ದೈವ ಏನು ಆ ವರ್ಸ
ಹ್ಮ್ ಲಾಭ ಐತೆೇನ್ರಿ ಬಾಳ
ಇಷ್ಟೊಂದು್ ಇಪ್ಪತ್ ಲಕ್ಷ ಮೂವತ್ ಲಕ್ಷ ಸಾಲ ಇತಂತ ಹ ಆರಾಮ ನಾಕ ಎಕ್ರೆ ಹೊಲದಾಗ ಸಾಲ ಕಡಾಯಕ್ ಮತ್ತ ಹ ಅವ್ರ ಅಕ್ಕಂದು ಮಾಡಿ ಕೊಟ್ರಂತ ಬಂಗಾರಾಕಿ
ಅಬ ಹಂಗ ಇರ್ಬೇಕ್ರೀ ಯಾಕಾದ್ರೆ ಭೂಮಿ ತಾಯ ಬಿಡಲ್ರಿ
ಯಾಕಂದ್ರ ಬಾಳ ದುಡಿತಾರ ಅವ್ರ
ಹ್ಮ ನನ್ ಕೊಂಡ ಪಡ ಮಾಡ ಅವ್ರ ಎಷ್ಟು ನೋಡ್ರ ಎಲ್ಲಷ್ಟಂದ ನೆತ್ರ ಅದ ಒಳಗಾಪ ಾದರ್ಸ್ ಅಂದ್ರ ಅವ್ರಿ ಮಾಡ್ಬೋದ್ರ
ಸುಮ್ನೆ ಒಬ್ಬರು ಮಾಡಿ ಒಬ್ರ ಮಾಡ್ಲಿಕ್ಕಂದ್ರೆ ಅದ ಏನ್ ಲಾಭ ಆಗಲ್ಲ
ಹಲ್ಲ ಲಾಭ ಆಗಲ್ರರಿ ಮತ್ ಇವ್ರ ಸಾಬಣ ಏನ್ರೀ ಏನ ಮಹಾರಾಷ್ಟ್ರ ಹೋಗಮಂತ ಅಂದ್ರ
ಅದೇ ಹೋಗಂಪ ಮತ್ತ ಬೀಜಾ ಹಚ್ಚ ಚ್ಚಬೇಕ ನಾಳೆ ನಡ್ದ ನಿನ್ನೆ ಹಚ್ಚಿ ಬಂದ್ವಿ
ಹಾ ರಿ ಹ್ಮ
ಮತ್ತ ಹೋಕೋ ಮೊನ್ನೆ ಮೊದ್ಲು ಹಚ್ಚಿದ ಓಕೋಗಿರ್ತಾವ ನೋಡ
ಹ್ಮ ಹೋಗಿರತ್ತಾವ ರೀ
ಹ್ಮ್ ಅಲ್ಲೆಲ್ಲೆಲ್ಲೆಲ್ಲಿ ಹೋಗಿರ್ತ ಅವಕ್ ಮತ್ತ ಹಚ್ ಬೇಕ್ ಬೀಜ
ಮತ್ತೆ ಸ್ವಲ್ಪ ಎಲ್ಲೆಲ್ಲಿ ಆದಾಸ್ತ್ರ ಆಯತವ್ರಿ ಬೆಳಿಗ್ಗೆ ಇಲ್ಕಂದ್ರ ಇದಾತ್ತದ್ರಿ ಈಗ
ಈಗ ಮಾಡ್ಕಣಂದ್ರೆ ಮುಂದ್ ಸ್ವಲ್ಪ ಚಂದ ಫಸಲ್ ಬರುತ್ತೆ
ಫಸಲ್ ಬರತ ಅಷ್ಟುನು ಇಲ್ಲ ಮಾಡಂದ್ರ ಮತ್ತ ಮೈನ ಮ್ಯಾಗ ಬುಳತದ್ರಿ ಅ ಮಾಡ್ಬ ಹೆಂಗ ಹಂಗ ಮಾಡ್ತನ್ ತಿರ್ ಮಾಡಕ್ ಆಗಲ್ರಿ ಮಳಿರಾಯನ್ ಕೈ ಮತ್ತೆ ಎಕಡ ಇಲ್ಲ ನೋಡ್ರಿ ಹೋದ್ರೆ ಹೊರೆಗೆ ಹೋಗಬೇಕ ದಸ್ ಕೂಡ ಇ ಅಂತ ಹೇಳಿ
ಎಲ್ಲಾ ಆರಾಮಲ್ ಜೀವನ
ಇಲ್ಲ ಅಷ್ಟು ಸರಿಯಾಗಿದ್ರರು ಏನ್ ಮಾಡಕ ಆಗಲ್ರರಿ ಎಲ್ಲಿ ಆರಾಮ್ರೀ ಅಷ್ಟ್ ಸರಿಯಾಗಿವ್ರಿ ಎಲ್ಲಿ ಆರಾಮ್ರ
ಏನ್ ಮಾಡ್ತೋ ಈಗ ಈಗ ದುಡಮನೌನ ಮುಂದ್ ಆಗಲ್ಲ
ದುಡಗ್ಬೇಕ್ ರೀದುಡಿದ್ರ ಅತ್ರಿ ಇಲ್ಂದ್ರ ಆಗಲ್ರಿ ಇಲ್ಕಂದ್ರ ಇ ಹೇಳಿ ಬೇರವ್ರ ಬಲ್ಲಿ ಎಷ್ಟ ದಿನ ಅಂತ ಕೇಳಂಗಿರಿ
ನಮಗೂ ನ ಅದಕ ನೋನು ಸುಮ್ ಬಂದ ಕುತ್ ಬಿಟ್ಟಿದ ಮ್ಯಾಲ
ಹೌದ ಹೌದ್ರೀ ಸರ್ ತೋರಿ ಸ್ವಲ್ಪ ಕಾಲ್ ಬರಕದ್ರಿ ಅಸ್ತನರಿ
ಸರಿ